ಹಲೋ ಕತದಾಯ
ಈ ಕೇಳದಲ್ಲ ಅನ್ನನ ನೀ ಏನು ಕೇಳಲ್ಯಪ್ಪಾ
ಕತಲ್ಲಾನಂಗ
ಹ ಈಗ್ ಕೇಳಕತ್ತ ನೀನ್ ನಗಳ ಕೇಳಲ್ ಇಡ್ತಾನ ಯಾಕ ಕಟ್ಟತಿಲ್ಲ
ಯಾಕೆ ಎಷ್ಟು ಕಮ್ಮಿ ಕತ್ ನೋಡದು
ಇಲ್ಲ ನಿಂದ್ರದಾಗ ಕಮ್ಮಿ ಆಗ ನಂದ್ರದ್ ಜಾಸ್ತಿ ಅಲ್
ನ ಅದ್ರ ಕಮ್ಮಿ ಕೇಳಕ ನ ಸಣ್ಣ ಕಳಕತತಿ
ಇಲ್ಲ ನಾವವು ಬೇಕಂದ್ರ ನೀವ್ ಮಾತಾಡಿದ ಕೇಳಕತ್ತದ ನ ಜಾಸ್ತಿನೇ ಅದು
ನ ಬಂದ ಜಾಸ್ತಿನ್ರ ನನ್ ಒಂದು ವಾಟ್ಸ್ಆಪ್ ನಂಬರ್ ಏನ್ ತಡಿಸಲ
ಹ ಗ ಏನ್ ಮಾಡಕತ್ರಿ
ನ್ ನೋಡ್ ಸುಕೂತಿವಿ ಆಗಡೆ ಮಾತಾಡ್ಸದಾರ ಅವರು
ಹ್ಮ್
ಚಾ ಮಾಡಕಟ್ಟೆ ಎಲ್ಲರಿಗ ಹಾ ಮಾಡತವಿ ಮಾತಾಡ್ದಲ್ಲ ಬರನರು ಭಯರನೇನಾರ ಭಯಂರ
ಹ್ಮ್ ಹ್ಮ್ ಇವರು ಆದ್ರ ಅಂದ ಬಂದಾರ
ಹ್ಮ ಆದ್ರ ಅವ ಜಣಕ ಆದ್ರ ಎರಡು ಗಂಟೆ
ಹ್ಮದ ನಷ್ಟ ಮಾಡ
ಹಾ ನಷ್ಟ ಮಾಡಿದ್ದೆ
ಬೇಷದ ಅದ್ ಹುಡುಗ ತಿಳಕ ಎಲ್ಲರ್ಗ
ಹಾ ಬಷೇಕ ನಡ ಅಂದ್ರೆ ಏನ ಕೈಯಏನಲ್ಲ ಕುಯ್ಯನಲ್ಲ ಚೆಂದಕೊಂಡ್
ಹ್ಮ್
ಹ
ಕಿರ್ಕಿರ್ ಮಾಡಲ್ಲನಂತನ್ ಬಾಳ
ಕಿರಿಕಿರಿ ಮಾಡಲ್ಲ ನಿನ್ನೆ ಅಲೈ ನೋಡೋಕ್ಕ ಮೂರು ಗಂಟೆ ಕ ಹೋಗಿನಿ ಆರು ಗಂಟೆ ತನಕ ಗೊಪ್ಪಂದ ಮನಗ್ ಬರತನ ಗಪ್ಪದ ಏನಿಲ್ಲ ಅಲ್ಲೇ
ಹ್ಮ್
ಸುಮ್ಮನೆ ಏನ್ ಕೂಸಿ ಏನ್ ಕೂಸಿ ಎಲ್ಲಾರ
ಹ್ಮ
ನಳದೇ ಬೇಡದು ಅದ್ ಅಲ್ಲಿಗ್ ಬಿಡದು ಅದು ಎಲ್ಲಾರು ಬಂದರ್ಲಾ ಗಾಬ್ರೇಗ್ಗೆ ಚಂದ ನೋಡಕತಿ ಬಿಟ್ರ ಹ್ಮ್ ಹ್ಮ್
ಹ್ಮ್ ಬೆಳಗ್ಗಗನೇ ನಡುವ ಕರ್ರಗಿದ್ದ
ಈ ಬೆಳಗ ನ ಹ್ಮಲ್ಲಾ ಎತ್ತನ
ಬೆಳುಗ್ಗೆ ಕಾಣ್ತಾನ ನೀ
ಹ್ಮ್ ಆರಾಮಾರಲಲ್ಲಾರೀ ನಾ ಅರೇ ನೋಟ ಸಣ ರಡದ ಮರ ಏನ್ ಮಾಡ್ರೆಡಿ
ಅದೇ ಚಿತ್ರನ್ನ ಮಾಡವ ನಿನ್ ನೀ ಕಂಡ್ ಮಾಡಿದ್ದೀವಿ ಅವಕ್ ಇವತ್ತ ದಿನ ಎಲ್ಲಿ ಕಿಶಂದ ಆ ತತ್ತಿ ತಂದಂದು ಪರ್ಸು ಅಂಗಡಿಯಾಗ
ಹ್ಮ್
ತತ್ತಿ ಕೂಚ್ಚಳ ಅನ್ನ ಮಾಡ್ಯಳ
ಮಾಡಲ್ಲನು ಇದು ಹುಣಿ ಮಾಡಲ್ ಕಾರುಣಿ
ಇದು ಉಂಮಿಯೀ ಎಂದ ದಿನ ಮುಂದೆದಲ್ಲ ನಾನ್ ನಾಳೆ ನಡದ್ರಾಗ
ನಾ ಏನ್ ಅಸುದು ನಮ್ಮ ನಮ್ಮ್ರ ಇವತ್ತ ನಾಳಿಗೆ ಅದು
ಹೌದಾ ನಮ್ಮ್ ಊರಾಗ ಏನ್ ಸಾಂಬಾರು ಮಾಡತಾರ ಏನ್ ಮಾಡ್ತಾರ ಅವನಿ
ಕಾಣಸ್ತಾರೆ ಎತ್ತ ಹ್ಮ
ಸಾಮಾರು ಉಣ ಸರ್ ಮತ್ತೆ ಎದು ಕಾರಾರ್ಣ ಕರಿ ಸಾಮಾರಲ್ಲ ನಾಳಗೆ ಅದ ಏನ್ ಮಾಡೋದು ಅದಾಗೆ ಮಂಗ್ಳವಾರ ಏನ ಆದ ನಿನ್
ತನ್ನಗಿ ಮೆ ತಾಳದ
ಅದೇ ಮಂಗ್ವಾರ ಸಾಂಬಾರು ಅಂತಾರ ನೋಡವ ಇಲ್ಲಿ
ಹ್ಮ್ ಉಣ್ಣಿಮೆ ಆದ್ಮೇಲ್ ಮಾಡ್ತಾರ ಸಾಮಾನು ಉಣ್ಣಿಮೆ
ಏನ್ ಮಾಡ್ತಾರ ಏನ್ ಮಾಡ್ತಾರ ನ ಅವ್ರು ಮಾಡಿದಂಗ ಮಾಡ ಮನ ಸಾಮರದ ಅಂತ ಮತ್ತ ಕರಿಿಯರ್ ಅದು ಸಾಂಗ್ಾರ ಕರಿಯರಿಡ್ದಂತ ಮಂಗ್ಳವಾರ ಮಾಡ್ತಾರತ್ ನೋಡ ಸಾಮವಾರ ಒನ್ನಗಿ ಮಂಗಳವಾರ ಕರ ಅನಗ್ಗಿ
ಹೌದು
ಹ್ಮ್ ನಿಮ್ಮೂರಾಗ ಇವತ್ತೇನ್
ಹ್ಮ ನಮ್ಮೂರಗೆ ಇವತ್ತ ನಳಗೆ
ಅ ತ ಆಾಯ್ತಾರ್ನ ಅರಿತಾರನಿಲ್ಲ ಆಯ್ತಾರ್ನ ಅರಿಬಿಡಂತರ್ಲ
ನಾಳೆಗ ನಡತ ಸಾಂದ್ರ ನಡಲ್ಲ ನಮ್ಮೊರ್ಗೆ
ಸಾಮಾರು ಕರಿರಿ ಬಿಡೋದಂತ ಮಂಗಳವಾರ ಹರಿತಾರ ಅಂತ ಇಲ್ಲಿ
ಹ್ಮ್
ಹ್ಮ್ ಸೋಮವಾರ ಒಂದು ಉಗ್ಗಿ ಮಾಡಿ ಮಂಗ್ಳವಾರ ಕರಿಯಣ್ಣತೆ ನೀವ ಏನ್ ಮಾಡ್ರಿ
ನ ಉಳ್ಳಿಕಾಳ ಮಾಡಿನಿ ಇನ್ನ ಚಪಾತಿ ಮಾಡ್ಕ ಮುಂದ್ರ ಬೀಗರು ಉಂಡರ
ಹ್ಮ್
ಮತ್ತೆ ಹೊರ್ತಕ ಒಂದ ಯಡ್ ರೊಟ್ಟಿ ಮಾಡ್ಬೇಕು
ಹು ಹು
ನಪ್ಪಗೊಂದ್ಯಾಡು ಅಕಿಗೊಂದ್ಯಾಡು ಒಂದು ಇದರ್ವಾಳಗ ಹಾಕಿ ಮುಚ್ಚ ಟಕ್ ಯ್ಯಾ ಹಬ್ಬಾ ಪಡಕೋ ಇಡಕೋ ಇದೇನ ಚಾ ಹೇ ಹು
ಮಾತಾಡಕದಾನೇನ್ ಆಹುಡುಗನ್ ಪ್ರಶಾಂತ ಕೂಡ
ಹ ಮಾತಾಡಕತ್ತಾನ
ಹು ಹು ನಾ ಒಂದು
ಯಾರ ಕೊಟ್ಟಿಗತಿಲ್ಲ ಲಿಂಗಸೂರನವರಾ ಹು ತಾ ಇಲ್ಲಿ ಹತ್ತ ಹತ್ತ ನಿಮಿಷ ಮಾತಾಡ್ಬೇಕನ.
ಹ್ಮ್ ಹತ್ತು ನಿಮಿಷ ಮಾತಾಡ್ಬೇಕು ಹತ್ ನಿಮಿಷ ಮಾತಾಡಿದ್ರ ಒಂದ
ಇತರಾ ಟೈಮ್ ಸಂತಿಂಗ್
ಇಲ್ಲಲ್ಲ ನನ್ ಗೊತ್ತಕ್ಕೆತಿ ತೋ ನನಗ ಇಲ್ಲಿ ನೋಡ್ತನ
ಟಕ್ ಟಕ್ ಹೂಊ ಹ ಅತ್ತೆಗೆರಿ ಹುಯ್ ಯ್ ಎಹು ಬಿಟ್ರಟ್ ಮಟನ್ ತಿಂಗಳಿಗೆ
ಹು ಮತ್ತ ಇವ ಈಗ ನಿನ್ನೆ ಇಪ್ಪತ್ತ ಆರನೇ ತಾರೀಕಿಗೆ ಏಳ ಎಂಟರಾಗ ಬಿದ್ದದಾ. ಮುಂದಲು ಇಪ್ಪತ್ತಾರನೇ ತಾರೀಕಿದೊಳಗ ಕೊಡಬೇಕು ನಾ
ಟಕ್ ಬಂದೇತಿನ ಬಂದ್ ಬಂದೇತಾಳ ಸಹನಾ ಇಲ್ಲೆಲಾಳ ಹೋಗ್ಯಾಳ ಮೊಟ್ಟೆ ತಿಂದಿಲ್ಲ ತಿಂದಿ ಅತ್ತಿ ಹು
ಕೂಲೆರ ಬರಲಡ್ರಣಾಕತ್ತಾರ ನಾ ಅಲ್ಲಿಲ್ಲಿ ಹೋಗಕತ್ತಾರನ ನಮ್ಮ ಮನೆಗ್ ಬಂದ್ರ ಕಾಲಿ ಇದ್ರನ
ಟಕ್ ಟಕ್ ಹು ಜ್ಜಜ್ಜ
ಅಕಿನೂ ಹೋಗ್ಯಾಳ ನಾವು ಹೊಗೆವ್
ಹರ ಮಹಾದೇವ ಹರ ಮಹಾದೇವ ಹು ದೇವಾ ಟಕ್ ಹೊಯ್ ಹೆಈಈಈ ಆ ಜ್ಯ ತಿಂಗಳ ನೀರು ಯಾಕ ಟಕ್ ಅಲ್ಲಿ ಹೋಗಬ್ಯಾಡ ಅಲ್ಲಿ ತಿಗಿದಡಿತಿ ನೋಡು ಇಗ ವ್ವಾವ ಆ ಟೆಂಗಣ್ಣ ಅಣ್ಣಾ ಹಣ್ಣಗೋ ನೆನಪಮ್ಮಿ ಏನೋ ಅಂದಲ್ಲ ಹ ಉಪೆಂದ್ರಾ ಅವರ ಅತ್ತೆರು ಆಅ ಹಾ ಬಂದಿದ್ರ ಅತ್ತಿ ಅವರ ಮಾವಾ ಅಕಿನ ಗ ಗಂಡನ ಅಣ್ಣಾ ಅಣ್ಣನ್ ಹೆಂಡತಿ ಹೊಟ್ ಹ ಎಲ್ಲಾರ ಬಂದು ಹಗ್ಯಾರ ಇವರು ಅಂದ್ರ ಅಪ್ಪ ಅಲ್ಲಿ ಬರ್ತಾನ ರಿ ಇವತ್ತು ಬಂದ ತೊಗಡೆನ್ ತಗಡೆನ್ ಹೂಊಒ
ಹೈ ಹಾ ಊಟ ಮಾಡ್ಯಾರ ಬಾಳ್ ಅಂತಲೇ
ಗುದ್ಯಾವ ಕನ್ನಡಕ ಹೋಗ್ಯಾನೇನ ಎಮ್ಮಾಚ್ ಎಳ
ಇಲ್ಲಾ ಅದಾನ
ಜ್ಜಜ್ಜಜ್ಜ ಇಗ ಬಿಡ ಅರಾಮ್ ಅದಾನ್ ಆರೋರೋ ಬೊಡ್ಡಡ್ಡ ಅವರು ಹೊಲಗಳು ಒಸು ಬಿತ್ತಾರೇನು
ಹು ಹೊಸು ಬಿತ್ತಾರ ಅವರು ಟ್ಯಾಕ್ಟರ್ಲೆ ಬಿಸ್ತಾರ
ಮಳೆ ಆಗಿದೆ ಏನು ಕಡೆ ಔವ್ವಾ
ಇಗ ಬಂದದ್ ಹತ್ತಿವಲ ಒಂತ ತ ಆಟಕ ಅವ್ರಿಗೆ ಅವ್ರ ಇನ್ಕಟಾಕ್ಯಾರೀ ಈಗ
ನಮಗೆ ಮಳಿಲ್ಲ ಏನಿಲ್ಲಾಯವ್ವ ಊರ್ ಮೇಾಲ ನಾ ನೀರು ಬಿಟ್ಟೇವಿ ನೋಡ
ಈಗ ಒಂದ್ ಎಂಟ ಹತ್ತು ದಿನ ಆಗ್ಯದ ನೋಡ ಬಿತ್ತ್ಯಾರ ಎಂಟ ದನ ಆಗ್ಯದ ನ್ ಮಾಡಿದ ಎಂಟತ್ತನ
ಪ ನೀರ್ ಕುಡಿತೀರಾ ನಾ ನಾಟ ಅಂತ ಚಂದ
ಹು ಆಟ್ಯವ ಮಾಲೆ ಒಂತಟ ಮಳೆ ಬಂದದ
ಹು ಎಕಡೆ ಒಲವು ಮಳೆನೇ ಎಲ್ಲ ನಮ್ಮ ಕಡೆ ಬರೆ ಇಟಟ ಅದಾವ
ಯವೋ ನಮವು ಒಂದ ದಿನ ಹಜ್ಜಿ ಹೊಡಿತ ನಾವ ಬಿಜಾ ಹೋರಕ್ಕೋಗವತ
ಹು ಹ್ಹ ಹ್ಮ್
ಗನಟ ಒಡದದ ದೊಡ್ಡ ವಾರಿ ಎಂತ ಒಡ್ಕ
ನ
ಹ್ಮ
ಅಂತ ತಮ್ಮಾಲಿ ಪಂಜ ರ ನಮ್ ಕ ಳ ಮಂಡೇ ದಿನಲ್ಲ ಬಂತು ಊರಿದೆ ಎರಡು ಮೂರು ದಿನ ಹತ್ತು
ಹ್ಮ್ ಹ್ಮ ಇವ ಊರ್ದ್ ಎರಡು ಮೂರ್ ಜನಕ್ಕೆ ಯಾಕವ ನಾವು ಎಂಡ ದನಕ್ಕೆ ಒಂದದ ಆನ್ತೀನಿ.
ಹ್ಮ್
ಒಟ್ಟು ವಾರಿ ಉಕ್ಕು ಇತಿಗೆ ಒಂದ್ ಒಬ್ಬರ ನಾವು ಪೋರ ರೋಡ ನಮ್ಮಹೊಲಾ ಎಲ್ಲ ಹೊಲ್ದಲ್ಲ. ಓ ಒಟ್ಟ ಮೂಚಿಗೆಂತೋಗ್ ಬಿಟ್ಟದ ಮಾತ್ ಪರ್ಷೆ ಅಂತದ್ ಹೊತ್ತ ಮಿಷನ್ಲಿ ಹಾಕ್ಯನ್
ಹನಾಟವಾ
ಇನ್ನ ಎಲ್ಲಿ ಮಾ ಮತ್ತೆ ಊರಿಂದ ಮಳನೇ ಬಂದಿಲ್ಲ ಅಂತ ಪರಿಸರದ ಮಣ ಇಟ್ಟು ಬಂತು. ಏನಂತ ವಜ್ಜಿ ಬಂದಲ ಏನಿಲ್ಲ ನನ್ ಆಟೆ ಎಲ್ಲತ್ತ ನಡ್ತಾವೇನು ಗತ್ತ ಆ ಕಡೆ ಹಾರಕೊತ್ತ
ಹ್ಮ್ ಯಜಕ್ಕೆ ಏನ್ ಆಗ್ಲಕಂದ್ರ ನಾಡ್ತಾವ
ಹಾ
ಬೀಜ ಮಟ್ಟಲ್ಲಿ ಇದು ಆಗಿದ್ದು ಅಂದ್ರೆ ದೊಡ್ಡ ತಿಂದ ಹೋತವ. ಮಣ ಮಣ್ಣಗಿದ್ರು ಮಣಿ ಬಂದ ನ ಆಟ ನಡ್ತ ಹ
ಏನ್ ಮಾಡ್ತಾನೇ
ಹ್ಮ್
ಸಧಿಪತ್ ತಗದ್ರೀ
ತೊಗುದಲ ಯಾರ ಇವರ ಇಕಿದಾ ಮಾಡಡಿಕ ನೀ ತೆಗಿವಾ ಯಡಂದ
ಹ ಒಟ್ಟತ್ ಮ ತಗ ಕತ್ತಾರ
ಅವ್ರನು ಎಲ್ಲಿ? ಬರ ಹೊಸಸ್ತರ್ ಕಳ್ಸದು ಮಕ್ಳ ಕಳ್ಸೋದು ಹಬ್ಬ ಮಾಡದು ನಡಿತಾರ. ಎಲ್ಲರ ಬೆಂಗ್ಳೂರ್ಗ ಆದ್ರು ಅಂದ್ರ ಹೊಲ ಸೇರಿದಾರ ಒಂದ್ ತಿಂಗಗಳ ದಿನ ಆತನವ ನಮ ನಮ್ಮಲ್ಲಾ ಅವರಲ್ಲ ಏರಲ್ಲ
ನಾವವು ಈಗ ತಗಸಿದ್ರ ನೀನ ಮನನ ಎರಡ್ ಸಲ ಮೂರ್ ಸಲ ಬರ್ತತ.
ಅಲ್ಲ ಈಗ ದೊಡ್ಡ ಆಗ ತಗಕ ಬಿಡ್ತೀವ ದೊಡ್ಡದಾಗತ ತೈತಿ ತಾತಾವ. ಸಾಗಿ ನಾವು
ಒಂದ ಸಲನೆ
ಒಂದೆ ಸಲಾನೇ ಚಂತ ತಗಲ್ಲ.
ಓ ನವು ಎರಡು ಮೂರ್ ಸಲ ತಗದ್ರರು ಮ ಬೀಳೋಬತೇವ ತಿ
ಸಜಿ ಅ್ದ್ರಾ ಇನಿಮ ದಡ್ಡ ದಡಕಿ ದಡ್ಡತ ಚ ಹಾ
ಹೂ
ಸರಿ ಎತ್ತರ ಕ್ಕಿಂತ ಅಯ್ಯಾ ಎಲ್ಲ ಗೊತ್ತಾಗುತ್ತೆ ಕೂತಾಗಾಂವ ಹೇ
ಹಾ ಹ ಗೊತ್ತತ್ತತ್ತುೋ ನನಗೆ ಆಯತ್ತು ಇನ್ನೊಂದು ಸ್ವಲ್ಪ ಅಚ್ ಕೊಡ ಅಪ್ಪ ಏನು?
ಹ ಹಲೋ ನಂಗ ಇಪ್ಪಡಿ ಏನ್ ಮಾಡಕತ್ಯಾವ್ವ ಹುಂ ಹೂಂ ಜ್ವರ
ಕಟ್ ಮಾಡ್ತನ ನಾವ್ ಯಾರಗೂ
ಹತ್ತಂ ಶಯತ ತಟಾಥಂ